ಹಾ ಸುನೀಲ್ ಅಂತ ಇದಿದ್ದ ಒಬ್ಬ ಪರಿಚಯದ್ವಾ ಆ ಅಲ್ಲಿ ಶಿವಮೊಗ್ಗ ಶ್ರುತಿ ಡೇಲರ್ಸ್ ಶ್ರುತಿ ಮೋಟರ್ಸ್
ಹ್ಮ್ ಹ ಹ
ಅಲ್ಲಿ ಶಾಂತೇಶ ಇಲ್ಲಿ ಆರ್ ಎನ್ ಎಸ್
ಆರ ಎನ್ಎಸ್ ಆರ ಎನ್ ಎಸ್ ಅಂತೂ ದೊಡದು ಎಪ್ಪ ಅದು ಆರಣಸನ್ ಕಡಿಮೆ ಹ್ಮ
ದ ಬರ ಬರ ಬರ ಇಲ್ಲ
ಒಕೆ ಚಲ್ಲು ಬಿಡೊ
ಹ್ಮ್ ಹ್ಮ್
ಕಂನಿ ಅದು ಟಾಪ್ ಒಳಗ್ ಐತ್ ಬಿಡ ಸುಮ್ಮನೆ ಅದಕ್ಕಿದ್ ಮಾಡಡದು
ಹಗೆಲ್ಲವೂ ತಟಾಪೆ
ಕಿಯ ಕಿಯ ಹ ತನೆ ಅದ ಕೋವಿಡ್ ಟೈಮ್ ಒಳ ಕಿಯಾ ಎಂಟ್ರಿ ಕೊಡತ ಅದರಷ್ಟ ಇದು ಅ ಸೆಲ್ಲಿಂಗ್ ಯಾವ್ದದು ಆಗ್ಲಿಲ್ಲ ನೋಡ ಇವನ್ ಮಾರುತಿ ಡೌನ್ ಆತ ಆ
ಅವಾಗ ಹೆವಿ ಅದು ಇದಕ್ಕ ಇದಿದ್ದಂಗೆ ಗ್ರೋತ್ ರ್ಯಾಪಿಡ್ ಗ್ರೋತ್ ಒಂದ ಸರಿಗೆ ಅಂದ್ರೆ ಫೀಚರ್ಸ್ ಹಂಗ ಕೊಟ್ರ ಅವರು ಅದ್ರೊಳಗ ಫೀಚರ್ಸ್ ಫುಲ್ ಅಡ್ವಾನ್ಸ್ಡ್ ಫೀಚರ್ಸ್
ಕಾರ್ ಡಿಸೈನ ಸಲ್ಯ್ತಾ ಚಲೋ ಮಾಡಿದರ ಅದು ಸೇಲ್ ಇನ್ನತ್ ಕೈತ ಅದ್ರದ್ದು
ಹಿಂಗಾಗದರ್ದ ಅಷ್ಟ ವರ್ಕ್ ಆತ ಆಮೇಲೆ ಒಂದು ಇದಾದ್ಮೇಲೆ ಮತ್ತೆ ಗಪ್ಪ ಬಿಡ್ತು ಅಷ್ಟಲಿ ಜನ ಒಂದು ಟ್ರೆಂಡ್ ಇ ಮಾಡ್ಬಿಡ್ತಾರಾ ಆಮೇಲೆ
ಸಾಕತ್ ಅಂದ್ರೆ ಅದನ್ನ ಬಿಟ್ಟು ಮತ್ತ್ ಬೇರೆ ಕಡೆ ನೋಡೋದು
ಹ್ಮ್
ಈ ಬೇರೆ ಕಡೆ ಯಾವ್ದ ಇಲ್ಲಿ ಈ ಯಾವ್ದು ಟಾಪ್ ಒಳಗ ಇಲ್ಲ ಈಗ
ಹ್ಮ್
ಯರ ಒಂದ್ ಸ್ವಲ್ಪ್ ಚಲೋ ಬಿಟ್ಟಾಗ ಅವಾಗ ಸ್ಟಾರ್ಟ್ ಆಗತ್ ಮತ್ತೆ
ಹ್ಮ್ ಹ್ಮ್
ಮತ್ತೆ
ಮತ್ತೆ ಹೇಳ್ಬೇಕ್ ನೀನ್
ಏನ್ ಮಾಡೋತ್ತೆ
ಏನಿಲ್ಲ ವಾಕ್ ಮಾಡ್ಲತಿದ್ದ ಕೂತು ಕೂತು ಸಾಕತ್
ಈಗ
ಹ್ಮ್ ಇಲ್ಲೇ ಮನ್ಯಾಗ ಮನ ಒಳಗ ಡೋರಿಂದ ಕಿಚನ್ ತನ
ಓಕೆ
ಇಷ್ಟಂತ ಕೂಡ ಸೇಗೆ
ಮಳೆಗಿದ್ದೇನಲ್ಲೇ
ಎಷ್ಟೊತನ ಹೊಡಿತು ಸುಲ್ಲೆ ಜೋರಾಗಿ
ಓ ಓಕೆ ಚಲೋಣ ಬಿಡ ಕೂಲ್ ಆಗಿರ್ಬೇಕ ಸ್ವಲ್ಪ ಈಗ ಓ ಎರಡು ಕೂಡೆ ಹ್ಮ್ ಅಂದ್ರೆ ಇದು ಒಂದಿರ್ಬೇಕಲಾ ಅದೇನಂತೆಲ್ಲ ಎಂತ ಹ ಹಾ ಹಾ ನೋಡಿದ್ ನೀನ್ಾನದನ್ನ
ಹ್ಮ್
ಅದು ಕರೆಕ್ಟ್ ಆಯ್ತದ
ಹೊಸದಾತ
ಅಂದ್ರೆ
ಹೊಸಾದ ಅಪ್ಡೇಟ್ ಆಗಿರದಾ ಅದ
ಅರ್ಥ ಆಗ್ಲಿಲ್ಲ
ಹೊಸದ್ ಅಪ್ಡೇಟ್ ಆಗಿರದ ಅಲ್ಲ ಅ
ಹಾ ಹಾ ಹಾ ಹಾ ಹಾೆ ಕರೆಕ್ಟ್ ಕರೆಕ್ಟ್ ಹಾ ಹೌದಾ ಹಾ ಹೌದಾ ಅದ್ರೊ ಅದ್ರಗೆ ಏನು ಬೇಡ
ಹ್ಮ್
ಹ್ಮ ಅದನ್ನ ಕರ್ಸಿದಿಲ್ ನೀನ್ನ
ಇಲ್ಲ ಇಲ್ಲ
ಕೆ ಇನ್ನ ಬೇಡ ಕಳಸ್ಬೇಡ ಕಳಸ್ಬೇಡ
ಹ್ಮ್
ಆರಾಮ ಸ ಸಂಜೆ ಕಚತಿ ರತ
ಇವರು ಮತ್ತ ಹೆಂಗ್ ಮಾಡ್ತಾರಲ್ಲಾ
ಹಂಗದು ಅವ್ರರು ಹಂಗೆ ಮೆಸೇಜ್ ಮಾಡಬಿು ಟಕ್ಪ್ು ಹೇಬಿಡಕ್ ಸರ್ ಒ್ ಐದು ನಿಮಿ್ ಸಾರಿ ಐದ್ ನಿಮಿ್
ಹ್ಮ್ ಮತ್ತೆ ಸಮಾಚಾರ
ಮತ್ತೇನಿಲ್ಲ ವಾಣಿ ನೀವ ಹೇಳ್ಬೇಕ್ರಿ
ಏನಿಲ್ಲ ವೀರೇಶ್ ಎಲ್ಲಾ ಸಮಾಚಾರ ಬೋರಿಂಗ್ ಲೈಫ್ ಆಗ್ಬಿಟ್ಟದ ಲೇಸಿ ಲೇಸಿ ಆಗ್ಬಿಟ್ಟದ ನನಗಂತ ಹ್ಮ್್ಮ ಎಲ್ಲರ ಹಿಂಗ ಕಿತ್ ತಕೊಂಡ್ ಒಂದ ಹದ್ೈದ ದಿನ ವಾಪಾಸ್ ಮನ ಮುಖ ನೋಡ್ಲಾರದಂಗಗೆ ಹೋಗ್ಬ ಬಿಡ್ಬೇಕು ಅನ್ಸಲಿಯತ್ ಬಿಟದ ನಂಗ ಅಂತೂ ಊರಿಗೆ ಎಲ್ಲಾರ ಯಾವ್ದಾರ ಟ್ರಿಪ್ ಫುಲ್ ಇಡಿ ಕರ್ನಾಟಕ ರೌಂಡ್ ಹಾಕೊಂಡೆ
ಕದಾರನಾಥ
ಹ್ಮ್ ಮಸ್ ಆಗ್ತದ ನೋಡ್ಖರ ಏನ ಹೋದ್ರಿ
ನಾನ್ ನೋಡಿದನಿ ಅಂದನ್ನ ಕೇದಾರ್ನಾಥದ
ಹ್ಮ್
ಕಾಸ್ು ಸಿಕ್ತದ ಇಷ್ಟಕ್ಕಂತ ಹೇಳಿ ಬಟ್ ಇಲ್ಲಿಂದ ನಾವವು ಲ್ಲಿ ತನಕ ನಮ್ದ್ ಕಾಸ್ಟ್ಲಿ ಹೋಗ್ಬೇಕಾ
ಹ್ಮ್
ಅಲ್ಲಿಂದ ಅವ್ರು ನೋಡ್ಕೋತಾರದನ್ನ ಅಷ್ಟು ಸ್ವಲ್ಪ ಜಾಸ್ತಿ ಆಯತ ಅದ್ರದ
ಹ್ಮ
ಸೊ ನಿಜ ಆಡ್ಬೇಕಂದ್ರೆ ಒಂದು ಈ ವರ್ಷ ಪ್ಲಾನ್ ಇತದೆ ಅದಾದ್ ಕೂ ಏನ ಫಸ್ಟ್ ಅನ್ಸಿದ್ದ ಫಸ್ಟ್ ಮತ್ತೊಂದು ಟೆಂಪಲ್ ಐತಿ ಅಲ್ಲಿ ಹೋಗಕಿ ಆಮೇಲೆ ಅಲ್ಲಿ ಹೋಗ್ಬೇಕಂತ ಹೇಳಿ
ಹ್ಮ್
ಸೊ ಈ ವರ್ಷ ಅದಕ್ ಹೊಂಟೆನಾ ಈ ವರ್ಷ ಅದನ್ ಮಿಸ್ ಮಾಡೋದಿಲ್ಲ ಹೋದ್ರೆ ಸೆಪ್ಟೆಂಬರ್ ಮತ್ೊಳ ಹೊಂಟೇನೆ
ಹ್ಮ್
ಒಡಿಸಶಾ ಕಡೆ
ಹ್ಮ್
ಇನ್ನೇನಿಲ್ಲ ನೆಕ್ಸ್ಟ್ ಮಂತ್ ಅದ್ರ ಅದ್ರ ಅದ್ರ ನೆಕ್ಸ್ಟ್ ಮಂತ್ ಟಿಕೆಟ್ ಸಿಗ್ರೆ ಟಿಕೆಟ್ ಬುಕ್ ಮಾಡ್ತೇನಿ
ಹ್ಮ್
ಹೋಬ್ಬರ್ತನ್ ಮತ್ತ ಬರೋ ಪ್ಲಾನ
ಬರೋ ಪ್ಲಾನ್ ಏನಿಲ್ಲ ಹೇಳ್ಬೇಕೇ ನೀನು
ಬರ್ತಿರಣ ಟ್ರಿಪ್ಗ
ಎಲ್ಲಿಗೆ
ಡಿಸಾ ಅಂತಥ ಹೇಳಡಿ ದಲ್ಲ
ಹ್ಮ್
ಚೋಲೋ ಇತೆ ಜಗನ್ನಥ ೆಂಪಲ್
ಪೂರಿ ಜಗನ್ನಾಥ
ಹಾ ಹೌದಾ ಒಡಿಸ್ಾ
ಹ್ಮ್ ಯರ್ ಯಾರ
ಸಿಂಗಲ್
ಹ್ಮ್ ಏನ ಹೇಳ್ತಾರಲ್ಲ
ಹ
ಲ್ಲ ಅಷ್ಟ ದೂರ ದೂರ ಹೋಗ್ಬೇಕಕ್ ಅದ ಸಿಂಗಲ್ ಸಿಂಗಲ್ ಹೋಗ್ಬಾರ್ದ
ಏನತ್ತ
ಅಷ್ಟು ದೂರ್ ದೂರ್ ಹೋಗ್ಬೇಕಾದಾಗ ಸಿಂಗಲ್ ಸಿಂಗಲ್ ಹೋಗ್ಬಾರ್ದ
ಎ
ಏನಾರ ಪ್ರಾಬ್ಲಮ್ ಆದ್ರೆ ಬೇಕಲ್ಲ
ಅಯ್ಯೋರಾಮ ನೀವ್ ಹಂಗ್ ಥಿಂಕ್ ಮಾಡ್ಬಾರ್ದ ಅದು ತಪ್ಪು
ಹೆಲ್ಪಗ್ ಬೇಕು ಒಬ್ಬಬ್ಬರು ಇಬ್ಬಬ್ರು ಹೋದ ಲ್ಲಿ ಮೋಸ ಮಾಡುವ ಜಂದಿ ಮಂದಿ ಬಾಳ ಇ
ನ ನ ನ ನಾ ನಮ್ಮ ಲ್ಯಾಗ ಎಲ್ಲೆಲ್ಲಿ ಏನೇನ್ ಹೆಂಗ ಹೆಂಗ್ ಮಾಡ್ಬೇಕಂತ ನೋ ಥಿಂಕ್ ಇದ್ರೆ ಸಾಕ ಏನ್ ಬೇಕಾದ್ ಮಾಡ್ಬೋದ
ಬಟ್ ಇಲ್ಲಾ ಅಂದ್ರೆ ಹಿಂಗ ಟ್ರಿಪ್ ಅಥವಾ ಇವರ್ದ ಇರ್ತಾವಲ್ಲ ಅವರ್ದ
ಟ್ರಿಪ್ ಒಳಗ ವಾಣಿ ಫ್ರೆಂಡ್ಸ್ಗಳಸ್ ಕರ್ಕೊಂಡ್ಗಬೇಕಂದ್ರೆ ಕಿರಿಕಿರ್ ಒಂದ ಬೇರೆ ಅದ್ರಳಗ್ ಎಲ್ಲ ಡಿಫ್ರೆಂಟ್ ಇರ್ತವ
ಹ್ಮ್ ನಾವ್ ಎಂಜಾಯ್ ಮಾಡ್ಬೇಕಂತ ಹೋಗಿರ್ತೇವಿ ಬರೀ ಅವ್ರ ಹರಿಕತಿ ಕೇಳೋದ್ರಾಗ ಅವಡ
ಹರಿಗತೆಗೆ ನಾ ಇವನಂಗ ಹಂಗ ಆಗತ್ತತ್ತ ಇವನಂಗ ಹಿಂಗ ಆಗತ್ತೈತ್ತ
ಹ್ಮ್
ನಂಗ್ ಹಸು ಹಗತೈತಿ
ಅದ ಅದ ಬರೀ ಅವ್ರದ್ದ ಇದದ್ರೊಳಗೆ ಹೋಗ್ಬಿಡ್ತದೆ
ಹ್ಮ್ ಸೊ ಬೆಟರ್ ಸಿಂಗಲ್
ಸ್ವಲ್ಪ ಹೆಚ್ಚು ಕಡಿಮೆ ಆದ್ರರುನು
ಆರಾಮಶ ಮಾತ್ ರಿ
ಮತ್ತೆ ಹೇಳ್ಬೇಕು
ಏನಲ್ಲನೋಡು ವಾಣಿ ಕುಂತನೆಿಗ ನಾನ ಅದು ಕಾಯೋದ ಸೆಪ್ಟೆಂಬರ್ ಕಾಯತೀನಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂತ ಅನ್ಕೊಂಡೇನಿ
ಹ್ಮ್
ಸಪೋಸ್ ಟಿಕೆಟ್ ಸಿಕ್ತಂದ್ರೆ ಬುಕ್ ಮಾಡ್ಬಿಡ್ತೇನೆ ಬಟ್ ಅದನ್ನ ನ್ ಆಗಿರ್ಸ ಟಿಕೆಟ್ಸ್
ಹ್ಮ್
ಆಯ್ತಂದ್ರೆ ಹೋಗಿ ಬಂದ್ಬಿಡ್ತೇನೆ ಒಂದ್ಸಲ
ಹ್ಮ್
ಚಲೋ ಅನ್ಸಿತ್ತ ಅಂದ್ರ ಕೆ ಮಸ್ತ್ ಮಸ್ತ್ ಅನ್ಸದ್ ಬಿಡ ಹಂಗೇನಿಲ್ಲ
ಹ್ಮ್
ಅಮೇಲ್ ಮತ್ತೆ ಬೇರೆ ಕಡೆ ಮಜಾ ಮಾಡ್ರಿ ಈಗ ಮಜಾ ಮಾಡಬೇಕ ಮುನ್ನಾದೂ ಏನೂ ಆಗುವುದಿಲ್ಲ ಅದೇ ಲೈಫ್ ಮತ್ತ ವಾಣಿ ಏನಿಲ್ಲ ನೋಡಿ
ಇ ಅಂತಂದ್ರ ಸೆಟ್ಟು ಎಸ್ ಅಲ್ಲ
ಹಾ ಹೌದ ಅದ್ನ್ನು ಮಾಡ್ಬೇಕ
ಹ್ಮ್ ಹ್ಮ್
ಯಾವ್ದ್ ಬೇಕದಿರ್ಲಿ ಮಾಡ್ಬೇಕ ಯು ಎಸ್ ಎ ಬಿಟ್ಟ ಖ ಅಂದ್ರೆ ಇಂತ ನೆನಪಿರ್ತಿರ್ಲಿಲ್ಲ ಈ ಸಲ ನೆನಪಿ ಹೆಂಗ ಬಿಡತೈತಿ ಎರಿ ಗೊತ್ತದ
ಹ್ಮ್ ಹ್ಮ್
ನೋಡ್ ಬೆನ್ಪುಲ್ಡೊಯ್ತು ಅನ್ಸುತ್ತ ಯು ಎಸ್ ಬಿಟ್ ಎಲ್ಲದಕ್ಕೂ ಮಾಡ್ಬೇಕ ಅಂತ ಹೇಳಿ
ಎಲ್ಲದಕ್ಕೂ ಒಂದ ಅಂದ್ ಕೂಡ್ಲೆ ನೆನ್ಪುಡತದ ಎಲ್ಲ ಬರ ಬರ ಅಂತ ಕೊಡಲನಾ
ಕನ್ಫ್ಯೂಸ್ ಆಗ ಹೋಗುತ್ತಾ ಹ್ಮ್
ಮತ್ತೇನಂತೆ ವೀರೇಶ್
ವಾಣಿಶ್ರೀವರೇ
ಮತ್ತ ಇವತ್ತು ಬರ್ತ್ಡೇ ಆಂಟಿದು
ಹ್ಮ ಮಮ್ಮಿ ಬರ್ಡೆ ಇಲ್ಲ ಇಲ್ಲಿ ಒಂದ್ ಟೆನ್ ಕಿಲೋಮೀಟರ್ಸ್ ಐ ಊರ ಬಂದ್ ಬಿಡ್ಬೇಕ ಅಷ್ಟೇ ವಿಕಾರ ಹೇಳಣ ಬರ್ತನ ಕರ್ಯಾಕ ಇಲ್ಲೇ ಟೆನ್ ಕಿಲೋಮೀಟರ್ ಸ ಓನ್ಲಿ ಟೆನ್ ನಡ್ಕೋತ್ ಬಂದ್ರು ನಡ್ಕೋತ್ ಬಂದ್ರು ಆಗೋಗುತ್ತೆ
ಹ್ಮ್
ಬನ್ನಿ ಬನ್ನಿ
ಹೊಓಡ್ಕೊತ ಬಂದ್ರರು ಆಗ್ತ ನಡ್ಕೊತ ಬಂದ್ರು ಆಗ್ತವ
ಹಾ ಎಲ್ಲ ಆಗ್ತದೆ ಮಂತೆ ನಾಳೆ ಶುಕ್ರವಾರ ಶನಿವಾರ ರವಿವಾರ
ಹ್ಮ್
ಯಾವಾಗ ಬರ್ತದಂತ ಕಾಯೋದು ಹಾಕೇತ್ ನೋಡ್ಪರಿ ವೀಕೆಂಡ್ ಫೀಲ್ ವೆರಿ ಅದ ಶನಿವಾರ ರವಾರ ಬಂತಂದ್ರ
ಹೌದು ಈಗೀಗಂತೂ ಬರಿಬೇಕೇಕಂಡಂದು ನ ಆಗ್ಬಿಟ್ಟು ಇ ಜೂನ್ ಬಾಳ ಲಾಂಗ್ ಆತಿದ
ಹ್ಮ್ ನನಗೇನ್ ಹಂಗೇನ್ ಅನಸಿಲ್ಲ ಬಟ್
ನಾನ ಜೀವನ ಯಕ ಲಂಗ್ ಭಾಳಾ ಲಂಗ್ ಆಸಲಿ
ಜನ್ ಜುನ್ ಕಿನ ಟಪರಗೀತ ಮಾರ್ಚ್ ಮಾರ್ಚ್ ಅಂತರು ಎಲ್ಲಾರ್ಕನ್ನ ಫುಲ್ ಟೈಮ್ ತಗೊಂಡೈತೆ
ಹಲೋ
ಹ್ಮ್
ಅದೇ ಜಾಸ್ತಿ ತಗೊಂಡಿದ್ದೆ
ಹ್ಮ್ ಹೌದು
ಆಯ್ತು ಜುಲೈ ಬಂದು ಜುಲೈ ನಕ್ ಹ ತಿನ್ನ ಸ್ವಲ್ಪ ತಿಂಗಳ ಆದ್ಮೇಲೆ ಇಯರ್ ಮುಗಿತೈ ಟೂ ತೌಸ್ ಟ್ವೆಂಟಿ ಸಿಕ್ಸ್ ನ ಟ್ವೆಂಟಿ ಸೆವೆನ್ ಅಲ್ಲಾ ಆ ಟ್ವೆಂಟಿ ಸೆವೆನ್ ಎಷ್ಟು ಜಲ್ ಜಲ್ದ ಹೊಂಟೈ ಹ ಮಸ್ತ ಎಂಜಾಯ್
ಹ್ಮ್
ನಿಮ್ದ ಏನ್ ಪ್ಲಾನ್ ಹಂಗ ಕೇಳತ್ನ್ ಇಯರ್ ಎಂಡಗ
ಏನ್ ಪ್ಲಾನ್ ಇಲ್ಲ ಏನಿಲ್ಲ ಈ ಸುಮ್ಮ್
ಆ ದಿನ ಬಂದಾಗ ಗೊತ್ತಾಗೋತ್ತೆ
ಹ್ಮ್ ಹಂಗ ಆಬಟಾದ
ಮಾಡೋದ
ಹ್ಮ್
ಪಾರ್ಟಿ ಮಾಡೋನು
ಏ ಎಲ್ಲಿ ಪಾರ್ಟಿ
ಎಂಟ್ರಿ ಫೀಸ್ ಅಂತ ಇರ್ತಾವಲ್ಲಾ
ಹ್ಮ್
ಹಾ ಲಾಸ್ಟ್ ಇಯರ್ ಮಾಡಿದ್ದೆ ಯಕ ಹಸಿದ್ದಿಲ್ಲ ನಿಂಗ ಫೋಟೋ ಒಂದ್ಸಲ ಮನ್ಯಾಗ ಎಷ್ಟು ಕುಣದಾಡಿದ್ರ ಅಂತ ಹೇಳಿ ಊರಿಂದ ಎಲ್ಲಾ ಬಂದಿದ್ರ ಅಂತ ಹೇಳಿ
ಹ್ಮ್
ಅದು ಬೆೆಸ್ಟ್ ಇತ್ತು
ಹ್ಮ್
ಮತ್ತೆ
ಹೇಳ್ಬೇಕೇು ಬರೇಶ್ ನನಗಂತೂ
ಎಂತ
ಇದು ಗೊತ್ತಾಗಬರುತ್ತೆ ಸ್ವಲ್ಪ
ಆ ಆಮೇಲ್ ಬೇರೆದ್ರ ಮಾಡ ನೋಡದಾನ
ಹ್ಮ್
ಬೇದರು ಕಾಲ್ ಮಾಡಿ ನೋಡು ತಡಿಯ ಒಂದ ಒಬ್ರಿಗೆ ಕಾಲ್ ಮಾಡೋದೈತಿ ಮಾಡ್ತೇನೆ
ತಡಿ ತಡಿ ಒಂದು ನಿಮಿಷ ಹಾ ಹಾ ಮಾಡ ಮಾಡ